ಹೇಳೊ ಬಿರೇಶ್
ಆ ಬಸವಾ ಮಾತಾಡತ್ಯಾನ್ ಮಾತಾಡ ಅವನ್ ಜೊತಿ
ಏ ಅಂವ ಕೈಯಾಗ್ ಕೊಡು
ಹಲೋ
ಯಾಕು ಇದ್ರಿ
ಅ ಏ ನಮ್ ಇಜ್ಜಕಾನ್ ಕಲ್ಸಾಕ್ ಹೋಗಿದ್ವಿ
ಬಾ ಯಾವಾಗ್ ಬ್ಯಾಕಿಗ್ ಹೋಗಿರೆನ್ ಏನು ಎಷ್ಟೊತ್ತಿಗೆ ಹೋಗಿದ್ರಿ
ಅ ಮೂರ್ ಆಗಿತ್ ಎನ್ ಮಾಡಿತ್ ಅ ಅವಾಗ್ ಕೆರ್ಕೊಂತ ಬೆರೆರ್ದೇನೋ ಬಜಾ ಮೋಟಾರ್ ಬಿಸಿ ಆಗಿತ್ತಂತ ಅದು ತೊಂಬಾರಕ್ ಹೋಗಿದ್ವಿ ಹಿನಾ ಇಲ್ಲಾ ಈಗಾ ಅದ ಏನೋ ವಂಕಿ ಇದು ತೊಂದ್ವಿ ಇನ್ನಾ ಒಂದ್ ಪೈಪ್ ತೊಬೇಕ್ ಅಂತಾ ಬ್ಯಾರೆ ಅಂಗಡಿಗ್ ಹೋಗ್ಬೇಕ
ಹ್ಮ್ ಊಟ
ಊಟ್ ಆಯ್ತ ಪಾ ನಿಂದ
ನಂದ ಆಗ್ಯೆತೆ ಕಾಲೇಜ್ ಚಾಲು ಆಗಿಲ್ ಹಿನಾ
ಬೇಗಾ ಹೋಗ್ಬುಕ್
ಹೆಂಗ್ ರೂಮಾ ಹಾಸ್ಟೆಲ್
ಹಾಸ್ಟಲ್
ಯಾವದ್ ನಿಮ್ ಅಣ್ಣಾರ್ ಹಾಸ್ಟಲಾ
ಹಾ ಅಲ್ಲ ಎಷ್ಟ ಎಷ್ಟ ಅಷ್ಟಲ್ಲ ಅದೆ
ಹ್ಮ ಸೈನ್ಸ್ ಮಾಡ್ಬೇಕಕ್ಿಲ್ಲ
ಸುಮ್ ಸೈನ್ಸ್ ಮಾಡ್ಬೇಕಿತ್ತ
ಹ್ಮ್ ಮತ್ತ ಏನಲ್ಪ ಎಲ್ಲಾ ನೀವೇ ಹೇಬೇಕು
ಮಾಲಿಪಾಲಿ
ಅದೇ ಏನ ಎಲ್ಲ ಹಗಳೆ ಹಚ್ಚಿದ್ದೆ ಏನ ಏನ ಉದ್ರಕತಿತ್ತು ಅಂತಂತ ಅಂದ್ರಪ್ಪ
ಬರ ನೀನ್ ಏನ್ ಜೋರ
ನಾವ ಇಲ್ಲ ಅಲ್ಲಿ ಊರಾಗಲ್ಲ ಆದ್ರೆ
ಹೌದಾ
ಆದ್ರ ಒಂದ್ ಏಳ ದಿನ ಆಯ್ತು ಅವಾಗ ಆಗೇತಿ ಒಳ್ಳೆ ಆಗಲ್ ಮಿ
ಹ್ಮ್ ಸರಿ ನೀವವು ಮಾತಾಡ್ತರಿ ಅನ್ ಆ
ಹಾ
ಮತ್ತೆ ನಿನ್ ಅಂಗಡಿ ಬಂದಿದ್ದಿ
ಅಂಗಡಿಗಿಲ್ಲಾ ಇಲ್ಲೇ ವರಗಿದ್ದ
ಹೌದಾ
ಹ್ಮ್ ಅವ ಅಂಗಡಾಗ ಶರ್ಮಾನ ನಾನು ಬೀರ ಇಲ್ಲಿ ಇದ್ರಾಗ ವರಕ್ ಕುಂತಿದೀವಿ ಬಂಗಾರ ಗಿಡ
ಮುಂದಿನ ಅಲ್ಲೇ ಇದ್ರಿ
ಅ ಇದು ಕಾನ್ಫರೆನ್ಸ್ ಹಾಕಿದ್ ನನ್ ಅವರು
ಹೌದಾ
ಫ್ರಾನ್ಸ್ ಹಾಕಿದ್ರೆ ನಾ ಅಲ್ಲಿದ್ದು ಚರ್ಮನ್ಂಗಡಾಗ ಇದ್ದ
ನಿಮ್ಮ ಆಣ್ಣನ್ ಮಾತಾಡಲ್ಲ
ಹ ಹಾ ಮಾತಾಡ್ತನೆ ನಾನತ
ಹ್ಮ್ ಮತ್ತೆ
ನನ್ನ ಹ್ತೀರ
ಏನು ಅಡಸುಮ ಕುಂತು ಕಾಲ ಜಿಲ್ಲನಲ್ಲ
ಹ್ಮ್ ಆಾ
ಸುಮ್ ಉಣ್ಣೋದು ಮಕ್ಕಳ ಅಂದೆ
ನೀವು ಅಜ ಪಷ್ಟಲ್ಲ
ಏನಿಲ್ಲ ಸುಮ್ಮ ಅನ್ನೋದು
ಹಮ್ಮಂಗಂಗತ್
ಹ ಸುಮ್ಮ್ಣದ ಮಕ್ಕಳದ ಇಲ್ಲಿ ಏನು ಕೆಲ್ಸ ಇಲ್ಲ ಏನಿಲ್ಲ
ಹ್ಮ್
ಮೂರಮ್ ಜೋರ್ ಏನು
ಹ್ಮ್ ಏನಿಲ್ಲ ನೋಡೋಣ ನೋ ಇವತ್ತು ಉದ್ಲಿ ಹಾಕ್ತಾರೋಡು
ಇವತ್ತು ಕೂದಲಾಕಿ ಎಷ್ಟ ದಿನ ಕುಂದಿರ್ತದ ಅವರು
ಬಿದ್ದಿನಕ್ಕ ಆಮ ಇದು ಆಯ್ತ ತರ್ಕ ಮುರ್ತಾವ ಮಾಡ್ತಾವ
ಆಯ್ತಾರ್ಣ
ಯರ್ಕ್ಬಿರ್ತಾವ ದಾಪನ ಮಂಗಳವಾರ ಹ್ ಮಂಗಳವಾರ ಇದು ಕತ್ತಲ್ ರಾತ್ರಿ ಮಂಗಳವಾರ ಆಗಿರಪ್ಪ ಬರ್ಬ ಕೆನ್
ಇಲ್ಲಪಾ ಎಕ್ಸಾಮ್ ಅದ ನ ಮೋಸ ಇದು
ಹಾ ಹಾ
ಮತ್ತೆ ನಡ್ದ
ಪ್ಪ
ಬೀರಮ ಭೈಕ ತೊಂದಿದ್ರೆನ್
ಹಾ ಬೀರಮ ಬೈಕ್
ಬೀರಮ ಬೈಕ್ ಒಯ್ದೀರ್ಯಾ ಪಲ್ಸರ್ ಒಯಿದೀರ್ಯ
ಇ ಪರ್ಸುಮಮಂದು ಪಲ್ಸರ್ ತೊಂಡ ಅದೀಲ್ಲಿ ಗೂ ಅದು ಇದು ವೆರಟಿಬಲ್ಲ
ಹೀಗೆ ಬರಟ್ಯಗ
ಏನಾಗಿಲ್ಲ ಸ್ ಕೈ ಕಿ ತ್ತಿ ನನಗ್ ಕಟ್ಟದಬೇಕಿತ್ತು ಮೈದಾವ್
ಹೌದಾ ಅವಾಗ ಬುಲೆಟ್ ಆಗಿತಂತಲ
ಅವುಗು ಮುಡ್ಡಿಗ್ ಸ್ವಲ್ಪ ಬ್ಲಡ್ಡಾಗಿತ್ತು ಮತ್ತೇನಿಲ್ಲ
ಸಕಸ ಹೋಡಿ ಅಂತ ಹೇಳಕಲ ಅವುಗ
ಹ ಹೌದು ಬಯಗಾಮಮ ಬಿಡತಪ್ಪೂ ಅವತ್ತು ಇದು ಮುಂಡ ಎಗಿರ್ಬಟ್ಟೆ ಇರ್ಲಿಕ್ಕಂದ್ರೆ ಎಡಕ್ಕೆ ಒಬ್ಬೊಬ್ಬರು ಕೈ ಕಾಲ ಮುರಿಪ್ಪೋ
ಬಾಳ ಡೇಂಜರ ಅದ ಹಂದೀಪ ಹಂದಪಂದಿ ಬಂದ್ರ
ನಾವಿದು ಮಾಡಲ್ಲಂತ ನಾವ ಅಂತೀವಿ ಎಗರ್ ಬಿಡ್ತಿವಿ ಎಗರ್ ಬಿಡ್ತನಾ ಪುತ್ತುರ ಅದೇಲ್ಲದ ಹೊಂಟಿವ ನೋಡ ಬ್ಯಾರೆ ಅಂಗಡಿಗ ಮತ್ತ
ಯಾಕ ಸಿಗಲಿಲ್ಲೇನ್ ಅಲ್ಲಿ
ಒಂದ್ ಒಂದ್ ಇದಿದ್ಲಂತ ಇದನ್ ತೋಳಕ್ ಬ್ಯಾರೆ ಅಂಗಡಿ ಹೋಬೇಕ್ ಮತ್ ಈಗ
ಈಗ ಬಂಟ್ರ ಹೊಂಟ್ರೆನ್
ಇತ್ತಕ್ ತೊಂದ್ವಿ ಇನ್ನು ಅದ ಏನೂ ಒಂದು ಒಂದ್ ಪುಟ್ಟಿನ್ ಪೈಪ್ ಇಲ್ಲಂತ
ಹ್ಮ
ಬ್ಯಾರೆ ಬ್ಯಾರೆ ಅಂಗಡಿಗ್ ಹೊಂಟಿವಿ
ಏ ಎಲ್ಲಿ ಏನಾಗೈತಿ ಮೋ ಮೋಟರ್ ಬಲ್ಲೇ ಹೊಲ್ ಏನ
ಮೋಟ್ರಾ ಮೋಟ್ರಾ ಅಲ್ಲಿ ಕ್ಯಾಮಲ್ ಮ್ಯಾಲ
ಮ ಮೊಟರ್ ಬಲ್ಲ ಆಗೈತೆನ
ಬೇಕು ಹಾ ಹ
ಹಲೋ
ಮೀಟ್ರ ಬಲ್ ಆಗೈತೆ ಅದ ಏನ ಪೈಪ್ ಮಣದಂತ
ಹ್ಮ್ ಹ್ಮ್ ಮತ್ತೆ ನಡ್ತ ಬಸನಗೂಡ
ಅದ ಎಳಪ ಹಣನ್ ಆರ್ ಕಪ್ ಬಂತಲ್ಲ ಪುದ್ದಪ್ಪಣನ್ ಮುಂಜಲ್ಲ
ಒಂದೈತೆ ಏ ಯಾರು ಸಂಬಂದರ
ಹಾಾರ ಅವ್ರ ವಸ್ ಮ್ಯಾನ್ ಕೊಟ್ರ ಹಾ ಹ ಹ
ನೋಡಿ ಪಕ್ಕ ಹೆಂಗಿರ್ತೇಳದ
ಅದು ಇದು ಏನ್ ಬಾ ಏನ ಅ ಏನೋ ಬರ್ದದಪ್ಪ ಇದು ಇದು ಇಲ್ಲ
ಏನ್ ಎಷ್ಟಿಗೆ ಹಾ ಕೃಷಿ ಇಲಾಖೆ
ಹ ಮಾರ್ಕೆಟಿಂಗ್ ಏನಾಯಯ್ತಪ್ಪಾ ಒಂದು ಒಂದು ಕರೆ ಅಚುಗೊಂಡ ಆ ತರ ಗರ್ೆಂಟ್ ಗೋರ್ಮೆಂಟ್ ಆಡ್ತೆ ಅಂತ
ಅದೇ ಕೃಷಿ ಇಲಾಖೆ ಅಂತ ಇತ್ತೇನಾ ಹ್ಮ್ ಓದಿರೋದಂಗತೆ
ಹಾ ರಗಮ್ಮ ಹ ಏನಂದಿಲ್ಲ
ನಮ್ಮಂಡ್ಣದೂರಾಗ
ರಾಯಚೂರ್ ಕ ನೀಗೆ ನ ಫೋಟೋ ಹೊಡ್ದಾಕಂದ ಯಾಕ
ಹ್ಮ
ಅದುತ
ಹೌದಾ ಬಂದೆ ನ ಗಾಯತೆ
ಹೂ-ಹೂ
ಆಟ್ರಕಾಯಿ ಬಂದ ಆಗತ್ತ ನಂಗ ಆತಿ ಅಲ್ಲ ಆರ್ಡ್ರ ಕಾಪಿ ಹೆಂಗ ಬರ್ತಿನ ಒಂದ್ರ ಅಷ್ಟು ಒಂದ ಲಿಸ್ಟ್ಬಿಟ್ಟಿಲ್ಲ ಅವರು
ಏನ್ ನ್ ಇದು ಅದ ಅದು ಏನ ಇ ಕೊಟ್ಟಿರ್ತಾರಲ್ಲ ಇದಾಗ್ಯನಂತ ಕೇಳ ಹನು
ಏ ಅಡರ್ಕ ಪರ್ಲ ಹೇಳಕ್ಕ್ರ ಬೇರೆ ಇದುರದರ ಉ ಕದ ಅದ್ರ ಬ್ಯಾಗ್ ಏನೇನ ಇತ್ತ ಪಕ್ಕ ಅಂದ್ರೆ ಗೊತ್ತಾಗತ್ತೆ
ಅಂದ್ರ ಏನ್ ಇ ಅನದ ಅಂದ್ರ ಈಗ ನೌಕ್ರಿ ಇ ಅಂತ ಇದು ಕೊಡ್ತಾರಣ ಒಂದು ನೋಟಿಸ್
ಹ್ಮ
ಆಗೇತಿ ಇನ್ನ ಈ ಈಗ ಆಗೇತಿ ಅಂತ ನೋಟಿಸಷನ್ ಕೊಡ್ತಾರಲ್ಲ ಅದಾನ
ಏ ಅದೇ ಚಂದ ಇ ಕಡೆ ನಾನ ಅವು ನಮ್ಮ ಅಣ್ಣ ಕಳಸಲ್ಲ ಅದನ್ನ ಈ ಕಡೆ ಪಾರಡ ಮಾಡ ನು ನನಗ
ಹಾ ಆಯ್ತು ನಿನ್ಗ ಆಗ್ತುಂದಕ್ಕೋಳಿ
ಹ್ಮ್ ಇನ್ನಾ ಲೇಟ ಊರ್ಗ ಹೋದ
ಲೇಟ್ ಆಗ್ತದೆ ಇದ್ದ ಸಿಗಬೇಕಲ್ಲ ಈ ಬಂದವಿ ಅಲ್ಲ ಏನ ಅಂದಿಲ್ಲ ಅಲ್ಲಿ ನೆಟ್ವರ್ಕ್ ಇಲ್ಲಾ ಹೌದು ಮತ್ತ ಈಗ ಅಂತಂದ್ರ
ನಮ್ಮವ ಏನಂದ
ಹಾ ಏನ ಅನ್ಲಿಲ್ಲ ಯಾವಾಗ ಬರ್ತ ಅಂತ ಕೇಳಲ್
ಹ್ಮ್
ಒಂದ್ ಎರಡು ದಿನ ಬಿಟ್ಟು ಬರ್ತೀನಿ ಅಂದ
ಹ್ಮ
ಸ್ಮಾರ್ಟಫೋನ್
ಹ್ಮ್ ಹ್ಮ್ ಮಳೆ ಪಳಿ ಆದ್ರ ಚಲೋ ತಪ್ಪ ಇನ್ನು ಮಳೆ ಅ ವಜುತ್
ದೂರಕದೈತ್ ಅಂದ್ರಪ್ಪಯ್ ಮತ್ತ ಏನ್ ಮಾಡೇತನ ಆದ್ರ
ಹೌದಾ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹಸಿ ಮಳೆ ಆಯ್ತಂದ್ರ
ಂದ್ರ ನೀ ಅಲ್ಲಿ ಇ ನೀರ್ ಬಿಡಕ್ ಕೆನ ನೀರ್ ಮತ್ತ
ವಜ್ೋತ್ ನಾವವು ಅ್ರೆ ಒಂದೇ ವಲಕ್ಕಕ್ ನೀರ್ ಬಿಡ್ತವ ಆ ಎರಡ್ ವಲಕ್ಕಕ್ ನೀರ್ ಬಿಡ್ದಂಗ ಡ ಮೂರ್ ಹೊಲ ಮಾಡಿಬಿಟ್ರ ಅದ್ರಗ
ಅ
ಅವ ಅಡ್ಡುೋರತ್ ನೀರುಲ್ಲರಂಗೈ ಕೊಡ್ತ ತುಟ್ಟಿ ಪ್ಯಾಕೆಟ್ ಹ್ಮ್ ತುಟ್ಟಿ ಐತ್ತು ಪ್ಯಾಕೆಟ್ ಹಟ್ಟೋದು
ಮತ್ತೆ ಒಂದೊಂದ ನಾಟೆ ಅಲ್ಲ ಬಿತ್ ಬಿಿಟ್ರ ಮಳೆ ಮ್ಯಾಗ ಹೊಡ ಬಿಿಟ್ರ ನಾಟೆ ಅಲ್ಲ
ಯಾರು ನಮ್ಮವ
ನಿಮ್ಮ ಅಲ್ಲ ಇಲ್ಲಿ ಊರ ಮತ್ತೆ ಬ್ಯಾರಿಯವರು
ಹ ಒಳ್ಳ ಹಕ್ತಾರ ಅವನ
ಹ ಮಾಡ್ತಾನ ಕರೆಪಣೆ ಎಲ್ಲಾ ಪಂಚರ್ ಕರಿಯಪ್ಪ ಪಂಚಾರ್ ಕರಿಯಪ್ಪ ಅಂದ ಅವನ್ ನಾಟೆ ಅಲ್ಪ ಎ
ಇ ಮೂರು ಸಲ ಬಿಡ್ತೀರ್ ಹತ್ ಹತ್ತಿನೇ ಹ ಹತ್ತಿನ ಮೂರು ಸಲ ಒಂದ್ಸಲ ಬಿತ್ತಾರ ಮ್ಯಾಗ ಮಳೆ ಹೊಡೆದ್ ಬಿಡ್ತು ಹೊತ್ತಿ ನಾಟ್ಲ ಎಲ್ಲ ಎರಡನೇ ಸಲ ಬಿತ್ತಾರ ಮತ್ತವಳ ಮಾಡಿ ಓಡದ್ ಬಿಡ್ತಿವಿ ಮತ್ ಮೂರ ಸಲ ಅರ್ಧ ತಗೋ ನಾ ಬಿಚ್ಚಿದ್ರ
ಆಯ್ತ ಒಂಬತ್ತು ನಿಮಿಷ ಆಯ್ತದೆ
ಆಯ್ತ್ ತಾಳಿ ಇನ್ನೊಂದ ಇನ್ನ ಎರಡುನಿಮಿಷ ತಡಿ ಮತ ಕಟ್ಟ ಏನ್ ಮಾಡಾಕತ್ತೀರಿ
ಹಾ ಅಣ್ಣ ಬಂದಾನ್ ಏನ್ ಗೋಡೌನ್ ಹ ಮತ್ತೇನ್ ಹತ್ತು ನಿಮಿಷ ಮಾತಾಡ್ರಿ ಅಂದನಲ್ಲ
ಅದೇ ಹಿಂಗೆ ಮಾತಾಡೋಕ್ ಸುಮ್ ಹತ್ತು ನಿಮಿಷ ನೀ ಯಾವಾಗ ಕಾಲೇಜ ಕಲಾ ಮಾಡ ಹುತ್ತಾ ಏನ್
ಹಾ ಹಲಬಿಲ್ಲ ಎ ಸತ್ ವಯ್ ಬರ್ತೀನಿ
ಹಾ
ಫರ್ಸ್
ಹ್ಮ್ ಹೋಗಿ ಸ್ವಲ್ಪ ಹೋದ್ಏನ್ರ
ಹಾ
ಬಿ ಎ ಇಲ್ಲ ಬಿ ಎ ಬಿ ಎ ನಾನ್ ನಿಂದ
ಬಾ
ಬಿಎ ಏನ್ ಬಿಕಮ್ ಹಾ ನಿಂದ
ಆ ಹಸು ಏನ್ ಮಾರಾಯ
ಆಡ್ಸ
ಹಾ
ಆರು ಸುಮಮ್ಮನೆ ಏನಪ್ಪ ಸುಮ್ಮ್ ಅಟೆ ಸುಮ್ಮ್ನೆವು ಯಾವಾರ ಓದ್ಬೇಕಿಂತ ಆರ ಬಗ್ರಬೇಕ
ಹಾ
ಅದೇನ್ ಸುಮ ಒಂದ್ ಐವತ್ತಾರ ಸಾಕ್ ಸೆಕೆಂಡಿರದ ಯದಕ್ಕ್ ಯೂಸ್ ಇಲ್ಲ ಪೇರೇಶನ ಅಂತಾನ
ಹಾ ವೀರೇಶ ಹಾ ಹಲೋ ವೀರ ಚಂದ ದಗನ್ ಅಂತ
ಏನೇ ಮಾಡ್ತಾರ ಬೀರ
ಆ ಅಡದಾ
ಬಾಸು ಸುನಾಮಗಲಿವಾ
ಹಾ
ಮಾಡ ಬೆಂಗಳೂರು ಕೋಚ್ನ ನಿಂತಾರ.
ನೋ ಪೈ ಒಂದು ಗಂಟೆ.
ಕಾರ್ ತೊಂತೀನಂತ.
ಇನ್ನ ಲೇಟ್.
ಅವ ಮನ ಚಪ್ಪಲ್ತ ಹೊಡ್ತಾರೆ ಕಾರ್ ತಂದ ಏನ್ ಮಾಡಡ್ತಂತ.
ಹಾ. ಹಾ.
ಹಲೋ.
ಯಾಕತ್ ಫೋನ್ ಹಚ್ಚಾಕತ್ತಾನ ಎತ್ಲ ಬ್ಯಾಡ.
ಎತ್.
ಹ ಯ
ಬಿಡೊ ಮಾತಾಡ.
ಮತ್ ಮಾಡಿಂತು ತಗೋ. ತಾನ ಕಟ ಆತ್ ನಾ ಎತಲಿಲ್ಲ.
ಆ ಮಾತಾಡ್ ಮ ಮಾತಾಡ್ ಕೂಡ ಅವ್ ಕಾಯ ಚಾರ ಮತ್ತೆ ಎತ್ತಿಲ್ಲ ನಂಗತ್ತ. ಬೀರನ್ಕಾಯಿ ಹಚ್ಚಿ ಕೂಡ ಹೋಗು.